ಬಂದು ನಾಳೆ -ಬಾ -ತಾಳಪ್ಪಾ. ಹೇಳಿದೆ ನಾ-ಸತ್ತಮಾಗ್ ಬರ್ತಾ ಹಟಾಗ್ಯಾ ಬರ್ತಳಂತ್ತ ಕ ಹಕ್ತಪ್ಪ ಮೂರ್ತಿ- ಕ -ಹಕ್ತಳ
ನಾರಸಣಲಿನ ವಲ್ಲೇ ನಾರಸಾಣೆಲಿಣ್ಣ
ನರಸಣ ಇವಾಗ ರೋಡ್ ಮಾಗ ತಿರ್ಗಾ ಅಡಿಕ ಅಂತ ಹೋಯ್ತು ಒಂದ ಅಕಡೆ ಮನಿಗ್.
ಒನ್ದ್ ಮಾಡ ನನ್ನ
ಹಾ -ಆತ ಮತ್ತೆ ವಾಪಸ್ ಬರ್ತವ ಮರಳಿ ಬರ್ತೇವ ಮತ್ತೆ
ಯಕ
ತಿರುಗಾಡದ ಅಕಡೆಂದು ಇ ಕಡೆ ಅಕಡೆ ಇಕಡೆ ಅಕಡೆ ಇಕ್ಕಡೆ
ಯಾವ ಮಾಡಡಕ್ ಕುಂತರಿ ಕೆಲ್ಸ
ಅದು ಚಪ್ಪಲಿ ಹಿಂಗ ಗಗಳಕಾ ಹೋತದ ಕಾಲ- ಕಾ- ಸತ್ತ ಅನ್ಬ ಏನ್ ಮಾಡೋ ಅರಹಸ ತಗೊಂಡು ಕಾಲಾಗ ಅಂತ ಹಂಗ ಮಾಡ್ನ ಏನ್ ಮಾಡತ ಏನಲ್ಲ ಕಡೆ -ಆ -ಕಡೆ ಈ ಕಡೆ ಇಲ್ಲೇ ತಿರ್ಗಿ ಆಡ್ತಾದ ಊರ್ ಬುಟ್ಟೋ ಹೋಗ್ ಹಾಸ್ಬತದೆ
ಊರ್ಬಿಟ್ಟಾಕಬೋದು ಎಲ್ಲೀಗೋಗ್ಬೇಕು.
ಇಲ್ಲ ಯಾದ್ಗಿರಿ ಹಂಗ ಹಾಸ್ಪಿಟ್ಲ್ ಹಕೈತಿಲ್ಲ ನೀನು.
ಹಾ- ಹಾ
ಇದು ಊರ್ ದಾಟ್ ವೊರ್ಲತ್ತು ಪಾರ್ ಇಲ್ಲ ಸತ್ತದ.
ಏನ್ ಮಾಡ್ರಿ ವೈಲ್ಸ್
ಹ -ನೋಡ್ಯಾ ಸರ್ಟಿಫಿಕೇಟ್ ಸಲಹ ಕುಂತಾನ ಇಲ್ಲಾಂದ್ರೆ ಹೋಗ್ತಿತ್ತ ಸರಿ ಸರ್ಟಿಫಿಕೇಟ್ಸ್ ಎಲ ಕುಂತಿದ ಇನ್ನ ಕುಂತಾನ ಎರ ಒ ಮೂರು ತಿಂಗ್ ಆದನ
ಸರ್ಟಿಫಿಕೇಟ್ ಬಂತಾರ ಒಯಬೂಡದನ ಅಕ್ಕಡೆ
ಹಾ ಕ್ಲಿನಿಕ್ ಗೋತಾರಂತ ಕ್ಲಿನಿಕ್ ಕ್ಲಿನಿಕ್
ಇಲ್ಲಿ ಬೆಂಗ್ಳೂರಾ
ಹಾ
ಹ್ಮ ಹ
ಯಾರಾರು ಓತಾರ ಅಂತ ಗೊತ್ತಿಲ್ಲ
ಹಾ ನ ನಾ ಸೋಮವಾರ ಲಸ್ ನಾಸ್ಲಗರ್ತ ಉಂಟ
ಮಾಡಿಸಿದೆ
ಎಸ್ ಎಷ್ಟಟಿ
ಹಂಗಗೆ ಹೇಳ ಹಾಕ್ತನ ಹಾಕಂದ ಇಲ್ಲ ಅಂದ್ರೆ ಆ ಕಡೆ ಮರರೆ ಅ ಮೈನಾರಿಟಿ
ಹಾಕ್ ಹಾಕಾನ ಹಾಕ್ ಮತ್ತೆ
ನೀ ಯಾಕ್ಲ
ಹಾ
ಅಷ್ಟೇ ಅಲ್ಲ ಹೇಳಕ್ ಬರಲ ಸರ್ವರ್ ಬಂತರು ಬಂತಂದರು ಇಲ್ಲ ಒಂದು ಇಲ್ಲಂದ್ರ ಇಲ್ಲ
ನೋ ಎಸ್ ಎಸ್ ಐ ಹಡಿನ್ಗ್ ಆಯ್ಕೆ ಅನಸ್ತಲ್ಲೆ ಮೊೆ ಹುಡುಕಾಡತ್ ನಾನ
ಎಸ್ ಎಸ್ ಪಿ ಐಡಿ ಇಲ್ಲಕ್ಕರಲ್ಲೇ ಆಾ
ಈಗ ಇದಾಸ್ಟ್ಲು ಬಂದ್ಮೇಲ್ ಅದ್ ನಾಸ್ಲ್ ಆಾಕ್ಲಕ್ ಬರ್ತಲ್
ಹ್ಮ ಎರಡು ಬರ್ತಾವ ಉಂತ
ಹ್ಮ್ ಆಯ್ತುನ್ಗ ಆಯ್ತ್ ನೋಡ ಹಂಗೆ ಎಸ ಎಷ್ಟ ಪಂಗಾಕ್
ಆಯ್ಕಿಲ್ಲ ಅದು ಐ ಡಿ ಪಾಸ್ವರ್ಡ್ ಎರಡು ಆಾಕಿದೆ
ಪಾಸ್ವರ್ಡ್ ನೆನಪಿದಲ್ ಐಡಿ ಆಾಕನ ಅಷ್ಟೇ
ಇಲ್ಲಕ್ಕ ಇಲ್ಲ ಏನಿಲ್ಲ
ಎಸ ಎಸ್ ಪಡುರ ಸ್ಪೀಕರ್ಗ ಹಾಕ್ಲಾಕ್ ಬರಲಲ್ಲ ಇರ್ದಾಗ
ಇಲ್ಲ ಇಲ್ಲ ಸ್ಪೀಕರ್ ಬರ್ಲ
ಸಪೆ ಶೇಷ ರ ಹ ಹ್ಮ ಹೌ ಹ್ಮ ಶಿವಕ ಭಾರದುಷ
ಆ
ಎಸ್ ಎಸ್ ಪಿ ಹೇಳ್ತ್ ನೋಡಲೈ ಹಲೋ
ಹಾ ಹೇಳ
ಟೂ ತ್ರರಿ ಟೂ ಫೋರ್
ಹ ಸೋಡ್ ವದತದ
ಪಾಸ್ವರ್ಡ್ ಗೊತ್ತಲ್ಲ
ಹಯ ಟು ತ್ರೀ ಟೂ ಫೋರ್
ಹ ಒನ್ ಜೀರೋ ಟು ಸೆವೆನ್
ಜೀರೋ ಟೂ ಸೆವೆನ್ ಫೋರ್ ಡಬಲ್ ಒನ್ ಹದು ಪಾಸ್ವರ್ಡ್ ಏನ್ ಇಟ್ಟಿದೇ ಅೆನ್ಪದಾ ರೆಡ್ಡಿ ಎಟ್ ಆನ್ ಟು ತ್ರೀ ಟಿಂದಾನ
ಏನ ಇಟ್ಟ ನೋಡ್ ನೀ ನೀ ಡಿ
ಡ್
ಯಾವ ವಿಟ್ಟಿಲ್ಲ ಹ್ಮ ಹ್ಮ ಹ್ಮ್
ಆ
ಏನ
ಕ
ಯಾವ್ದ ಈಗ ಒಂದ್ಸಲ ಒಂದು
ಇಡ್ಲೆ ನೋಡ್ತ ನೀ
ಇದಾಮ
ಏನು
ಏನ
ಒ ಟಿ ಪಿ ಯಾ
ಒ ಟಿ ಪಿ ಬಂದಿಲ್ಲ ಹಲೋ
ಏ ಮತ್ತೆನ್ ನಲ್ಕೂ ಬ ನಾಲ್ಕು ಬ ಇಲ್ಲ ಆಗಿಲ್ಲ ತಡಿ
ಅ ಇಲ್ಲದಾ
ಪಾಸವರ್ಡ್ ಇಲ ಹತ
ಪಾಸ್ವರ್ಡ್ ಏನ್ ಇಟ್ಟಾನಲ್ಲ ನೀ ನೀವು ಹೊತ್ತ ಹ್ಮ್
ಪರವವಾಗಿಲು ತಪ್ಪ ಪಯ್ಯದ ಇದು ಮಾಡಲ ಫರ್ಗೆಟ್ ಮಾಡಲ್ಲ
ಫರ್ಗಟ್ ಮಾಡ್ಲ ಅದಕ್ಕೊ ಕೊಡಂಗಲ್ಲಏಲ್ಲ
ಏನೋ ಸೇತ ಅಡಿ ಎಳ ಆಯ್ತು ಬಿಡು ಬಿಜ ಹ ಪಾಸ್ವಡ್ ಏಲ್ಲ ರೆಡ್ಡಿ ಎಟ್ ಟೂ ತೌಸಂಡ್ ಸಿಕ್ಸ್ ಅಂತ ಇಡ್ಲ
ಹ ಆರ್ ಡಿ ಡಬಲ್ ಡಿ ವೈ ಟ ತೌಸ್ ರ
ಏನ ಏನು
ಆರಿ ಡಾಬ್ಲೆವು ಆಯ್
ಅದೇ ರೆಡ್ಡಿ ಎಟ್ ಹೆ
ಹಾ ಹ
ರೆಡಿ ಅಟ್ ಒನ್ ಟೂ ತ್ರಿ ರೆಡ್ಡಿ ಆಟ್ ಓನ್ ಟು ತ್ರಿ ನಾ
ಹ ಎತ ಎರಡ್ ಸಾವಿರದ ಆರು
ಎರಡ್ ಸಾವಿರ ಆರ
ಇವಂ ಹ್ಮ್
ಹೋಡ್ ಓಟಿಪಿಬಂದಂತಾನ
ಬಧ ೋಟ್ಟು
ಹ್ಮ್ ಇಡು
ಏಟ್ ಟು ಫೈವ್ ತ್ರೀ
ಏಟ್ ಟು ಫೈವ್ ತ್ರೀ
ಇ ಅದು ಇತ್ ಮಾಡಿಕೆ
ಯನು
ಹಾ
ಕ್ರಿನ್ ಶರ್ಟ್ ತಕಂದ ಏನದು
ಆ
ಏನ್ ಅದ್ ಮಾಡಕಂದೆ
ಅದ ನೋಡಿ ಪಾಸ್ವರ್ಡ್ ಬ ನೋಡಿಕ ಎನ್ ಬಿಟ್ಟ ಈಗ ಪಾಸ್ವರ್ಡ್ ಸವಲ್
ಹಾಸ್ಪ ಆಯ್ತು ಆಯ್ತು ಆರಿ ಡಬಲ್ಯೂ ವ ಎರಡ್ ಸಾವಿರದ ಆರು ಎಟ ಎರಡ್ ಸಾವಿರದ ಆರು ಅಷ್ಟೇ
ಹ್ಮ ಹ್ಮ
ಹ್ಮ್ ಹ್ಮ್ ಹ್ಮ್
ತ ಢಾಯ ಕೋಡ ಅಂತ ಹಾ
ಇ
ಆಯತರ ತಳ ಹ ಒಂದ್ಸತಿ ಇದ ಒಳ್ಳೆ ಟೂ ತ್ರೀ ಟೂ ಫೋರ್
ನಂದ್ರಲ್ಲ ಯಾರ ನೂಡ
ಹಾ
ಟೂ ತ್ರೀ ಟೂ ತ್ರೀ ಟೂ ಫೋರ್ ಒನ್ ಜೀರೋ
ಒನ್ ಜೀರೋ
ಟೂ ಸೆವೆನ್ ಫೋರ್ ಡಬಲ್ ಒನ್
ಟ ಸ ಫೋರ್ ಡಬಲ್ ರೆಡಿ ಎಟ್ ಟು ಜೀರೋ ಮ ಮ ಜವರದ ಹೇಳದ ಮೋನಿನ ಮೋನಿನ ನಿಮ್ ಎರಗದ ಬಳ ನೋಡಪ್ಪಾ ಯಾರ್ಗಳದಾವ ಕಡ ಬಾರಿ ಮಾಡಗತ್ತ ಪ್ಪಮಗೆ ದಸ್ನ ಕೂಡ ಸಡುವ ಯಾಕಿಲ್ಲ ಆ
ಯಾರ ರೀಲ್ಸ್ ಬಂದ
ಎ ಜ ನ ಮಾಡ
ಮ ಹಾ
ಮತ್ಯಾದವತ
ಇವತ್ ಕರ್ದ ಬಾಲ್ಯ ಬಾ ಮಾಡಕ
ಕತ್ತ
ಟೂ ತ್ರೀ ಟೂ ಫೋರ್ ಒನ್ ಜೀರೋ
ಒನ್ ಜೀರೋ
ಟೂ ಸೆವೆನ್ ಫೋರ್ ಡಬಲ್ ಒನ್
ಟೂ ಸೆವೆನ್ ಫೋರ್ ಡಬಲ್ ಒನ್. ರೆಡ್ಡಿ ಎಟ್ಟ ಟೂ ಡಬಲ್ ಜೀರೋ ಇದು ಜಲ್ ಬರಲ್ಲೇ ಓಪನ್ ಆಗಲ್ಲ ಅದಕ್ಕೆ
ಆ ನ ಹಾಕಿದ್ದೆ ಅ ಎಲ್ಲ ಓಪನ್ ಆಗಿಬಿಡ್ತು ಒಂದೆ ಸರಿ
ಆ
ನಾನು ಒಂದ್ಸಾರಿ ಆಯ್ತಿನ ಹಾಸ್ಟ್ಲ್ ಆಗಿತಿ ನಂದು
ಹಾ ಬಂದ ಬಂದ ತಡಿ ತಾರ
ಎ ಎಲ್ಲ ತ ಡಾಕ್ಯುಮೆಂಟ್ಸ್ ಹ
ತಡಿ ಆಕಿದದ ಒಂದ್ ಸತಿ ಯಾವಾಗಾನ
ಹಾ ಆಯ್ಕಣ ಒಂದ್ ಸಾರಿ ಭೀಷಂಕ ಆಯ್ಕಣ
ರಪ್ತಾರಾಷ್ಟಟಾರ
ಅದ ಭೀಷಮ ಅದನ್ ನೋಡ್ಲಾ ಹಂಗೆ
ಬೀ ಸಿ ಎಂ ಅಲ್ಲ ಬೀ ಸಿ ಎಂ ಅಲ್ಲ ಇದು ಮೈನಾರಿಟಿ ಅಷ್ಟೇ ಮೈನಾರಿಟಿ ಅಷ್ಟೇ ಬರ್ತದ್ರೊಳಗೆ ಬೀ ಸಿ ಎಂ ಎ ಬಿಟ್
ಯಾವ್ದ ವೆಟ್ ವೆಟರ್ನರಿಬುಟ್ಟಾನ್ ಮೈನಾರಿಟಿ
ಹಾ ಬುಟ್ಟಾನ್
ವೆಟರ್ನರಿಯಾ
ಡಿಕೆಡಿ ಅಷ್ಟೇ ಇರ ಎಸ್ ಎಲ್ ಸಿ ದ ಇದ ಹೇಳ್ಬಕ್ ನೋಡಿ ಸ್ವಲ್ಪ
ಏನ ಹೇಳ್ಬಕ್
ಎಸ್ ಎಲ್ ಸಿ ರಿಜಿಸ್ಟರ್ ನಂಬರು ಇದೊಂದ ತಡಿ ಫೋಟೋ ಹಾಕಿದೀಲ್ ಫೋಟೋ
ಫೋಟೋ ಹೇಳ್ತ್ನ ನೋಡ್ ಆಯ್ಕ್ ನೋಡ್ಲೇ ನಿನ್ಗ ಫೋಟೋ
ತಡಿ ತಡಿ ಅಷ್ಟೇ ‌ಇರ ಇಲ್ಲೇ ಆಕಿದೆಲ್ಲೇ
ಹೈ ವಾಟ್ಸಾಪ್ದಾಗ ಹಾಕ್ನೋಡು
ಈಗೇನ್ ಹಾಕಿದ್ಲಿ ಹಿಂದ ಮುಂದ್ ಆಕ್ತಾರ ಅನ್ಲ ಎಲ್ಲ ಮಕ್ಕ್ಳ
ಏ ಹೇಳ್ಲೇ ಅವ ಕಾ ಹೆಂಗ್ ಮಾಡಿಕೆಲ್ಲೆ ಹಂಗ ಹಿಂಗ್ ನೋಡಿಕೆಂದ್ ಒಂದೇ ಅದ ಫೋನ್ ನಂಬಲ್ಲೀ ಇ
ಹಾ ಹಚ್ ಕಟ್ ಮಾಡ ಜಲ್ದಿ